ಹಲೋ ಕೇಳ್ತಿದಿಯಾ.
ಹಾ ಹೇಳಿ, ಹೆಂಗಿದ್ದೀರಾ ಎಲ್ರು.
ಹಾ ಚೆನ್ನಾಗಿದ್ದೀವಿ ನೀವು,
ನಾವು ಚೆನ್ನಾಗಿದ್ದೀವಿ.
ತಿಂಡಿ ಆಯ್ತಾ,
ಹಾ ಆಯ್ತು ನಿಮ್ದು.
ಹಾ ಆಯ್ತು ನಮ್ದು ನೀವ ಏನ್ ತಿಂದ್ರಿ.
ನಾವು ಪಲಾವ್ ತಿಂದ್ವಿ. ನೀವೇನ್ ತಿಂದ್ರಿ,
ನಾನು ರಸಂ ರೈಸ್ ತಿಂದೆ.
ಅ ಸ್ ಹೆಂಗ್ ಮಾಡೋದು ಅದು.
ಹೆಂಗ ಮಾಡೋದು, ಆಕ್ಚುಲಿ ಪಿಜ್ಲಿ ಕೊಟ್ಟಿದ್ರು. ಹ್ಮ್ ಹ್ಮ್ ಗೊತ್ತಿಲ್ಲ. ನೀವ್ ಹೆಂಗ್ ಮಾಡದ್ರಿ ಪಲಾವ್.
ನಾವು ಪಲಾವ್ ತರಕಾರಿ ಎಲ್ಲಾ ಹಚ್ಕೊಂಡು,
ಹ್ಮ್.
ಅಕ್ಕಿ ತೋಳಾದ್ ಹಾಕಿ, ಎರಡ್ ವಿಸಿಲ್ ಮಾಡಿ,
ಹ್ಮ್.
ಹ್ಮ ಮಸಾಲೆ ಹಾಕ್ಕೊಂಡು.
ಹೌದಾ, ಮತ್ತೆ ಎಲ್ಲಾದ್ರೂ ಟ್ರಿಪ್ ಹೋಗಿದ್ರ.
ಹಾ ಹೋಗಿದ್ವಿ.
ಎಲ್ಲೋಗಿದ್ರಿ.
ನಾವು ಚಿಕ್ಕಮಂಗ್ಳೂರ್ ಕಡೆ ಹೋಗಿದ್ವಿ.
ಯಾರ್ಯಾರ್ ಹೋಗಿದ್ರಿ.
ನಾವು ಕುಟುಂಬುದ ಜೊತೆ ಹೋಗಿದ್ವಿ.
ಹೌದಾ.
ಹ್ಮ್. ನೀವ್ ಎಲ್ಲಿದ್ದೀರಾ ನೀವ್ ಎಲ್ಗ ಹೋಗಿದ್ರಿ ಪ್ರವಾಸಾ.
ಆ ನಾವೂ ಇಲ್ಲಿ ಒಂದೂ. ಡಾಂಡೇಲಿ ಆಕಡೆ ಹೋಗಿದ್ವಿ.
ಹಾ ಹೆಂಗಿತ್ತು ಆಕಡೆಲ್ಲಾ.
ಫಸ್ಟ್ ಟ್ರಿಪ್ ಅದು.
ಹಾ.
ನಮ್ದು ಚನ್ನಾಗಿತ್ತು. ಎಲ್ಲಾರು ಫ್ರೆಂಡ್ಸ್ ಜೊತೆ ಹೋಗಿದ್ವಿ.
ಹ್ಮ್.
ತುಂಬಾ ಚನ್ನಾಗಿತ್ತು ಎರಡ್ ದಿನಾ ರೆಸಾರ್ಟಲ್ಲಿ ಸ್ಟೇ ಆಗಿತ್ತು.
ಹಾ.
ಚನ್ನಾಗಿತ್ತು.
ಅದೊಂದೇ ಪ್ಲೇಸಾ ಇನ್ನು ಬೇರೆ ಹೋಗ್ತೀರಾ.
ಅದ್ ತುಂಬಾ ಹೋಗಿದೀವಿ ಮತ್ತೆ ಉಡಪಿಗ ಹೋಗಿದ್ವಿ ಅಲ್ಲಿಇಇ. ಹ ಶ್ರೀ ಕೃಷ್ಣ ಮಠಾ ಮತ್ತೆ ಬೀಚು. ಎಲ್ಲಾ ಕಡೆ ತಿರಗ್ಕೊಂಡ್ ಬಂದ್ವಿ ಚನ್ನಾಗಿತ್ತು ಅಂತಾ ಆ ಏನು. ಎಕ್ಸ್ಪ್ರಿನ್ಸಡೆಲಾ.
ಹಾ ಹ. ಮನೇಲ್ಲೆಲ್ಲಾ ಹೆಂಗಿದಾರೆ.
ಎಲ್ಲಾರು ಚನ್ನಾಗಿದ್ದಾರೆ ನಿಮ್ಮನೇಲಿ.
ನಮ್ಮನೇಲೂ ಎಲ್ರು ಚನಾಗಿದಾರೆ.
ಹೌದಾ ಏನ್ ಓದ್ತಿದೀರಾ.
ನಾವು ಕಾಲೇಜ್ ಓದ್ತಿದ್ದೀವಿ.
ಹೌದ ಎಲ್ಲಿರೋದು ಹಸು.
ನಾವು ಬೆಂಗ್ಳೂರಲ್ಲಿರೋದು.
ಹೌದಾ. ಮತ್ತೆ.
ನೀವೆಲ್ಲಿರೋದು.
ನಾನು ಬೆಂಗ್ಳೂರಲ್ಲೇ ಇದಿನ್.
ನೀವೇನ್ ಓದ್ತಿದೀರಾ.
ನಾನು ಕಾಲೇಜ್ ಓದ್ತಿದೀನಿ.
ನಿಮಗೆ ತರಕಾರಿಯಲ್ಲಿ ಏನೇನ್ ಇಷ್ಟಾ.
ನನಿಗೆ ಕ್ಯಾರೆಟ್ ಇಷ್ಟಾ.
ಹಾ ಆಮೇಲೆ.
ಹ್ ಸೌತೆಕಾಯ್ ಇಷ್ಟಾ.
ಆಮೇಲೆ.
ಹ್ಮ್ ಮತ್ತೆ ಹಾ ಕ್ಯಾಪ್ಸಿಕಮ್ ಇಷ್ಟಾ.
ಹಾ ಫ್ರೂಟಲ್ಲಿ.
ಫ್ರೂಟ್ಸ್ ಅಲ್ಲಿ. ಆರೆಂಜ್ ಜಾಸ್ತಿ ಇಷ್ಟಾ. ಮತ್ತೆ ನಂಗೆ ಪೊಮೋಗ್ರಾನೆಟ್ ಇಷ್ಟಾ. ಮತ್ತೆ ಕಲ್ಲಂಗಡಿ ಹಣ್ಣಿಷ್ಟಾ. ಆ ಇಷ್ಟಿಷ್ಟಾ ನಿಮಗೆ.
ನಮಿಗೆ ಪೈನ್ ಆಪಲ್, ಕಲಂಗಡಿಹಣ್ಣು ಬಾನಾನ
ಹ್ಮ್
ಇಷ್ಟು ಇಷ್ಟ ತರಕಾರಿಯಲ್ಲಿ ಕ್ಯಾರೆಟು ಬೀನ್ಸು
ಮತ್ತೆ ಯಾವ್ಯಾವ್ ಪ್ಲೇಸಿಗೆ ಹೋಗ್ಬೇಕು ಅಂತ ಇದ್ದೀರಾ ಮುಂದೆ ಪ್ರವಾಸಕ್ಕೆ
ನಾವು ದ ಇಲ್ಲಿ ಚಿಕ್ಕಮಂಗಳೂರ್ ಕಡೆ ಹೋಗ್ಬೇಕು ಅಂತ ಇದ್ದೀವಿ. ಚಿಕ್ಕಮಂಗಳೂರು ಕಡೆ
ಮತ್ತೆ ಬೇರೆ ಕಡೆ ಯಾವ್ದಾದ್ರು
ಬೇರೆ ಕಡೆ ದಾಂಡೇಲಿ
ಹ್ಮ್ ಅಂದ್ರೆ ಇಲ್ಲೇ ಹೋಗ್ಬೇಕು ಅಂತ ಏನಾದ್ರು ಆಸೆ ಇದಿಯಾ ಎಲ್ಲಾದ್ರು
ಇಲ್ಲಿ ಅಂದ್ರೆ ಬೆಂಗಳೂರಲ್ಲ
ಅಂದ್ರೆ ಅಲ್ಲ ಅಲ್ಲ ಯಾವತ್ತಾದ್ರೂ ಒಂದ್ ಕಡೆ ಹೋಗ್ಲೇಬೇಕಪ್ಪ ಅಂತ
ಹಾ ಇದೆ ಆಸೆ
ಯಾವದು
ಕಬ್ಬನ್ ಪಾರ್ಕ್
ಓಕೆ
ನಿಮ್ದೇನ್ ಆಸೆ
ನಂಗು ತುಂಬಾ ಸುತ್ತಾಡ್ಬೇಕು ಅಂತ ಆಸೆ ಹ್ಮ ಅದು ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕು ಅಂತ ತುಂಬಾ ಆಸೆ.
ಹ ಹಾ ಹಾ
ಹ ಇಲ್ಲಿವರೆಗೂ ಒಂದ್ ಐದರಿಂದ ಆರು ಟ್ರಿಪ್ ಹೋಗಿದ್ದೀವಿ ನಾವು ಅದೆಲ್ಲ ತು ಆ ತುಂಬಾ ಚೆನ್ನಾಗಿರ್ತಿತ್ತು ಅದಿಕ್ಕೆ ಇವಾಗ್ಲೂ ಅವ್ರ ಜೊತೆನೆ ಹೋಗ್ಬೇಕು ಅಂತ. ತುಂಬಾ ಆಸೆ
ಹಾ ಮನೆಯಲೆೆಲ್ಲಾ ಏನ್ ಕೆಲಸ ಮಾಡ್ತೀರಾ
ಮನೆಲ್ಲಿ ಹ ಅಮ್ಮ ಮನೆಲ್ಲೇ ನೋಡ್ತಾರೆ ನೋಡ್ಕೋತಾರೆ
ಹ್ಮ
ಅಪ್ಪಾ ಅಗ್ರಿಕಲ್ಚರ್
ಅಣ್ಣಾನು ತಮ್ಮನು ಯಾರನ್ನ ಇದ್ದಾರ
ಅಣ್ಣನೂ ಇದ್ದಾನೆ ರೀ ಅಣ್ಣನೂ ಬ್ಯಾಂಗ್ಳೂರಲ್ಲೆ ಓದ್ದತ್ತಿದ್ದಾನೆ
ಅಕ್ಕ ತಮ್ಮ
ಅಕ್ಕ ತಮ್ಮ ಯಾರು ಇಲ್ಲ ನನಗೆ ಅಣ್ಣ ಒಬ್ನೇ ಇರೋದು ಹೆ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಇದ್ದಾರೆ ಅಷ್ಟೇ ಅವರು ಎಲ್ಲಾ ಕೆಲಸ ಮಾಡ್ತಿದ್ದಾರೆ ನಮ್ಮ ಅಣ್ಣಂದು ಇನ್ನೂ ಮುಗಿತ್ತು ಅವನು ಕೆಲಸ ಮಾಡ್ತಿದ್ದನೆ ಹ್ಮ ನಿಂಗೆ ನಿಂಗೆ ಯಾರಾದರೂ ಇದ್ದಾರ
ಹಾ ನಮಗೆ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ. ಒಬ್ನೇ ತಮ್ಮ ಇದ್ದಾನೆ ಅತ್ತೆ ಮಗ ಇದ್ದಾನೆ ಆ ಅತ್ತೆ ಮಗಳಿದ್ದಾಳೆ ಅವರು ಎಲ್ಲಾ ಕೆಲಸಕ್ಕೆ ಹೋಗ್ತಾರೆ
ಹ್ಮ್
ನಾವ್ ಓದ್ತಾ ಇದ್ದೀವಿ ಇನ್ನು ಇಬ್ಬರು
ಹೌದಾ ನಿಮ್ಮ ಮನೇಲಿ ಅಪ್ಪ ಅಮ್ಮ
ನಮ್ಮಪ್ಪ ಚ ಇದಕ್ಕೆ ಹೋಗುತ್ತೆ ಕೆಲಸಕ್ಕೆ
ಹ್ಮ್
ನಮ್ಮ ಅಮ್ಮನೂ ಮನೆಯಲ್ಲೇ ಕೆಲಸ ಮಾಡುತ್ತೆ
ಹ್ಮ ಹ್ಮ
ಹ್ಮ್
ಮತ್ತೆ
ಇವಾಗ ಏನ್ ಊಟ ಮಾಡಿದ್ರಿ
ಹ ಮಾಡಿಲ್ಲ ಊಟ ಇನ್ನು ಹನ್ನೊಂದು ಗಂಟೆ ಅಲ್ವಾ ಇನ್ನು ಒಂದು ಹನ್ನೆರಡು ಗಂಟೆ ಒಂದ್ ಗಂಟೆ ಹಂಗೆ ಮಾಡ್ತೀನಿ
ಹ್ಮ
ನೀವು ಮಾಡಿದ್ರ ಊಟ
ಹಾ ನಮ್ದ ಆಯ್ತು
ನೀವು ವೆಜಿಟೇರಿಯನ್ ವೆಜಿಟೇರಿಯನ ನಾನ್ ವೆಜಿಟೇರಿಯನಾ
ನಮಗೆ ವೆಜಿಟೇರಿಯನ್
ಹೌದಾ
ಹಾ ಹಾ ನಿಮ್ದು
ನಮದು ನಾನ್ ವೆಜಿಟೇರಿಯನ್
ಹ್ಮ್
ನಿಮ್ಗೆ ಯಾವ ಊಟ ಇಷ್ಟ ಅದರಲ್ಲಿ ವೆಜ್ಜಲ್ಲಿ
ವೆಜ್ಜಲಿ ಪಲಾವ್ ಇಷ್ಟ
ಪಲಾವೆ ಇಷ್ಟನಾ ಮತ್ತ ಇವತ್ತು ನಾನನ್ ನಾನ್ವೆೆಜ್ ಅಲ್ಲಿ ಚಿಕನ್ ಇಷ್ಟ ಚಿಕನ್ ಫ್ರೈ
ಚಿಕನ್ನ ಹ್ಮ ನೀವು ನಾನ್ ವೆಜ್ ಅಲ್ಲಿ ಏನೇನ್ ಮಾಡ್ತೀರಾ
ಹ ಮಾಡ್ತೀವಿ ಚಿಕನ್ ಸಾಂಬಾರ್ ಮಾಡ್ತೀವಿ ಚಿಕನ್ ಸುಕ್ಕಾ ಮಾಡ್ತೀವಿ ಚಿಕನ್ ಫ್ರೈ ಕಬಾಬ್ ಎಲ್ಲ ಮಾಡ್ತೀವಿ ಆಮೇಲೆ ಇನ್ನು ತುಂಬಾ ತುಂಬಾ ವೆರೈಟೀಸ್ ಇದೆ ಅದೆಲ್ಲ ಮಾಡ್ತಿರ್ತೇವಿ ಎವ್ರಿ ಸಂಡೆ ಎಲ್ಲ ಮಾಡ್ತಿರ್ತೇವಿ
ಹ್ಮ್ ಇನ್ ಏನು
ಮತ್ತೆ ಹೇಳ್ಬೇಕು ನೀವೇ ನಿಮ್ ನೀವ್ ಯಾವ್ದಾದ್ರರು ಹ
ನೀವ್ ಅದೊಂದ್ ಪ್ಲೇಸ್ ಏನ ನೋಡದು ಇನ್ನು ಬೇರೆ ನೋಡ್ತೀರಾ
ನಿವು ಬೆರೆದು ಹಾ ಚೆನ್ನಾಗಿದ್ದಾರೆ ಎಲ್ಲಾರು ಮತ್ತೆ ನಿಮಗೆ ಏನ್ ಆದ್ರೂ ಸ್ಪೋರ್ಟ್ಸ್ ಎಲ್ಲೆಲ್ಲ ಆಡುವಂತದ ಏನಾದ್ರು ಇದ್ಯಾ
ಹಾ ಆಸೆ ಇದೆ ನಿಮಗೆ
ಹಾ ಇದೆ ಯಾವ್ದ್ರಲ್ಲಿ ಆಡ್ತೀರ
ನಾವು ವಾಲಿಬಾಲ್ ಫುಟಬಾಲ್ ಅದರಲ್ಲಿ ವಾಲಿಬಾಲ್ ಒಂದೇ ಇಷ್ಟ
ಹೌದಾ
ಹ್ಮ್ ನಿನಿಗೆ
ನನಿಗ ನಂಗೆ ಕಬಡ್ಡಿ ಇಷ್ಟ ಮತ್ತೆ ಖೋಖೋ ಹ ತ್ರೋಬಾಲು ಆಡ್ತೀವಿ
ಹಾ
ಬಟ್ ಅಷ್ಟೇನಿಲ್ಲ ಇದೆಲ್ಲ ಚೆನ್ನಾಗ ಆಡ್ತಿದವಿ ನೀವು ಸ್ಕೂಲಲ್ಲಿ ಇದ್ದಾಗ ಯಾವ್ದಾದ್ರಲ್ಲಾದ್ರೂ ಆಡಿದ್ರ
ಹಾ ಆಡಿದ್ದೆ
ಹೌದಾ ಯಾವ್ದ್ರಲ್ ಆಡಿದ್ರಿ.
ನಾವು ಕಬಡ್ಡಿ ಇದು ಖೋ ಖೋ ಆಡಿದ್ದೀವಿ.
ಹೌದಾ
ಹ್ಮ್
ಮತ್ತೆ ಏನಾ ಹೌದಾ ಮತ್ತೆ ಹಾಡೋದು ಎಲ್ಲಾ ಇಷ್ಟನ.
ಏನು
ಸಾಂಗ್ ಸಾಂಗ್ ಆಡೋದು.
ಇಲ್ಲ
ಹೌದಾ
ಹ್ಮ್ ನಿಮೀಗೆ
ನನಿಗ್ ಇಷ್ಟ
ಎಷ್ಟ ದಿನ ಹೋಗ್ಬೇಕಂತ ಪ್ರವಾಸ.
ಪ್ರವಾಸ ಒಂದ್ ಐದರಿಂದ ಆರು ದಿನ ಹೋಗ್ಬೇಕ್.
ಐದರಿಂದ ಅರ್ದಿನ ಬರದು.
ಅದಾದ್ಮೇಲೆ ಬರೋದು ಎಲ್ಲಿ ಹೋಗ್ಬೇಕು. ಅಂತ ಅಂದರೆ ಇವಾಗ ನೆಕ್ಸ್ಟ್ ಆಹ ಮುಂದೆ ಕೇರಳಲ್ಲ ಎನಾದ್ರೂ ಹೋಗ್ಬೇಕು ಅಂದ್ರೆ ಇಷ್ಟ.
ಕೇರಳ
ಹ ಕೇರಳ ಚೆನ್ನಾಗಿರುತ್ತಲ್ವಾ.
ಹಾ ಅಲ್ಲೂ ಚೆನ್ನಾಗಿದೆ.
ಹೌದು ಅದಕ್ಕೆ ಅಲ್ಲೇೋಗ್
ಏನು ಕಾಲೇಜ್ ರಜಾ ಇದ್ಯಾ.
ಹಾ ಇದೆ ಕಾಲೇಜ್ ರಜಾ ಇದೆ.
ಹ್ಮ್
ಅದಕ್ಕೆ ಹೋಗ್ಬೇಕು ಅಂ ನೋಡೋಣ ಮುಂದೆ. ಹೋಗೋ ಟೈಮ್ ಅಲ್ಲಿ ಗೊತ್ತಾಗುತ್ತಾ ಇಲ್ಲ.
ಹ
ಹ್ಮ್
ರ್ ಊರ್ ಕಡೆ ಎಲ್ಲಾ ವಾತಾವರಣ ಹೆಂಗಿದೆ.
ಹಾ ಚೆನ್ನಾಗಿದೆ ಚೆನ್ನಾಗಿದೆ ಹೋಗ್ತಿವ್.
ಹಾ
ಹಾ ನಿಮ್ಮು ನಿಮ್ದು.
ನಮ್ ನಮ್ ನಾವು ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿದ್ವಿ.
ಹಾ
ಬೆಂಗ್ಳೂರಲ್ಲಿದ್ದೀವಿ ಬೇರೆ ಊರಿಂದ ಬಂದು.
ಪರವಾಗಿಲ್ಲ ಬೆಂಗ್ಳೂರಲ್ಲೂ ವಾತಾವರಣ ಚೆನ್ನಾಗಿದೆ ಆರಾಮಾಗಿರ್ತೀವಿ.
ಹೌದಾ ಎಷ್ಟು ವರ್ಷ ಆಯ್ತು ಬಂದು ನೀವು.
ನಾವು ಎರಡು ವರ್ಷ ಆಯ್ತು ಬಂದು.
ಹೌದಾ
ಹ್ಮ್ ಬೆಂಗ್ಳೂರಲ್ಲಿ ಏನೇನ್ ನೋಡಿದ್ದೀರಾ.
ನಾನು ಆ ದೇವಸ್ಥಾನಗಳಲ್ಲಿ ಈಗ ಹೋಗಿದ್ದೀನಿ ಇಸ್ಕಾನ್ಗೆ ಹೋಗಿದ್ದೀನಿ ಕಬನ್ ಪಾರ್ಕ್ ಲಾಲ್ಬಾಗ್. ಮತ್ತೆ ಹ್ಮ್ ಒಂದೆರಡು ರೆಸಾರ್ಟಿಗೂ ಹೋಗ್ತೀ
ಹಾ ನಮಗೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಜಯನಗರಲ್ಲಿ ಇದ ದಾಸ್ತಾನ ಐತಿ ಎಲ್ಲ ಹ ಅಲ್ ನೋಡಿದ್ದೀಿ
ಹೌದಾ
ಹಾ ಹಾ
ನಾವು ನೋಡಿದೀವಿ ಬಸವನ ಗುಡಿ ಅಲ್ಲಿ ಬುಲ್ ಟೆಂಪಲ್ ಎಲ್ಲಾ ಇದೆ ಅಲ್ಲ
ಹ ಹ
ಹ ದೊಡ್ಡ ಗಣಪತ್ರಿಕೆ ಉಟಲ್ಲ ಏನ ಹೋಗಿದ್ದೀವಿ ಆಮೇಲೆ ಶ್ರೀ ಕೃಷ್ಣ ದೇವಸ್ಥಾನ ಅಲ್ಲಿ ಹೋಗಿದ್ದೀವಿ
ಹ್ಮ ಜೈನಗರ್ಗೂ ಬಂದಿದ್ದೀವಿ
ಹ್ಮ ಹ್ಮ್ ಹ್ಮ
ಹ್ಮ್ ಮತ್ತೆ ಶಿವಾಜಿಿನಗರ್ ಹೋಗಿದ್ದೀನಿ ಎನ್ ಜಿ ರೋಡ್ ಗೋಹಲ್ ಕಮರ್ಷಿಯಲ್ ಸ್ಟೀಟ್ಗಳು್ಮ ಮತ್ತೆ ನೀವು ಬಟ್ಟೆ ಎಲ್ಲ ತಗೊಳಕೆಲ್ಲ ಎಳ್ಳು ಹೋಗ್ತೀರಾ
ನಾವು ಬೆಂಗಗಳೂರಲ್ಲೇ ಇದಕ್ ಹೋಗ್ತೀವಿ
ಹ್ಮ ಹದು